ಹ. ಕೆಲಸ್ತಿಲ್ವಾ?
ಹಾ ಹೇಳವ್ವ.
ನೆ
ಹ್ಮ್ ಕೆಲ್ಸೈತೆ ಹೇಳು.
ಏನ್ ಮಾಡ್ತಿದೀಯಾ?
ಏನಿಲ್ಲ ಸುಮ್ನೆ ಮಲ್ಕೊಂಡಿದ್ದೆ ನೀನು?
ನಾನು ಸುಮ್ನೆ ಕೂತಿನಿ ನೋಡೇ ಆರಾಮ?
ಹದ ಯಾಕೆ? ಹ್ಮ್ ಆರಾಮಾಗಿದ್ದೀನಿ ನೀನು?
ಹ್ಮ್, ನಾನು ಆರಾಮಾಗಿದ್ದೀನಿ ನೋಡು ಚಿ ಟಿ, ಟೀ ಸ್ನಾಕ್ಸ್ ಎಲ್ಲಾ ಟೀ ಸ್ನಾಕ್ಸ್ ಎಲ್ಲಾ ಆಯ್ ಟಾ
ಹ್ಮ್ ಫಸ್ಟ್ ಕ್ಲಾಸ್ ಅಲ್ ಮುಗ್ಸಿದೆಲ್ಲಾನುವ
ಹೌದಾ
ಹ್ಮ್
ಮತ್ತೆ
ಹೇಳ್ಬೇಕವ್ವ ಎಲ್ಲ.
ಹೇಳವ್ವ ಏನಾದ್ರು ಹೇಳುವ ಹಂಗ್ಯಾಕ ಮಾಡ್ತಿ ಜೀವನ ಬೇಸರ ಆದಂಗೆ.
ನಿನಿಗ್ ಯಾಕ್ ಬೇಸರ ಆತವ್ವಾ,
ನೀನುವ್ವ ಮಾತಾಡೋದ್ ಹಂಗ್ ಮಾತಾಡ್ತಿದಿ. ದಿಯಾ
ಏನ್ ಇಲ್ಲ ಕಣೆ ನೇ ನೇರಳೆಣ್ಣ ತಿಂದ್ಯನೇ ಈಗ ನೇರಳೆಹಣ್ಣಿನ ಕಾಲನೇ
ನೇರಳೆ ಹಣ್ಣು ಇವಾಗ ತಿಂದಿಲ್ಲಕಣೆ ಬಾ ನೋಡ್ದೆ ಒಂದೆರಡ್ ಕಡೆ ಕೇಳ್ದೆ ಬಾಳ ಕಾಸ್ಟ್ಲಿ.
ಹೌದಾ ಹಾ ಇಲ್ಲ ಕಣೆ ತಿಂದಿಲ್ಲಾ ಆದ್ರೆ ಈ ಈಗ ಸೀಸನನಾಗೆ ಚೆನ್ನಾಗ ತಿನ್ಬೇಕು ಎನ್ನ ಗೊತ್ತೇನೆ ಇದು ಹ್ಮ್ ಹ್ಮ್ ಹಾ ಪ್ರಕೃತಿ ಯಾವ ಟೈಮ್ಗೆ ಏನ್ ಸಿಗ್ಬೇಕು ಅಂತ ಅದು ಗೊತ್ತಿರುತ್ತೆ ನೋಡು ಯಾವ ಸೀಸನ್ ಅಲ್ಲಿ ಏನೇನ್ ತಿನ್ಬೇಕು ಅಂತ ಅದಾಗೆ ಕೊಡುತ್ತೆ ಆದ್ರೆ ಜನಗಳು ಹ್ಮ್ ಹ್ಮ್ ಪ್ರಕೃತಿನೇ ಕೊಡುತ್ತೆ ಬಟ್ ಜನ ಏನಂತಾರೆ ಹ ಬೆಳಸ್ಕೊಳಲ್ಲ ಸುಮ್ನೆ ಏದನ್ ತಿನ್ಬಿಟ್ರೆ ಶೀತ ಆಗುತ್ತೆ ಕೆಮ್ಮಗುತ್ತೆ ಈ ತರ ಹೇಳ್ತಾರೆ ಆದ್ರೆ ಏನು ಆಗಲ್ಲ ಚೆನ್ನಾಗೆ ಇರುತ್ತೆ ಹ್ಮ್- ಹ್ಮ್
ಗುಟ್ಟಿಗೆ ಅದೊಂದಂದು ತಿಂದೀ ಇವ್ರರಿಗೆಲ್ಲಾ ಆಗುತ್ತೆ ಇವಾಗ ಜಾಸ್ತಿ ಬರೀ ಇಗ ಚಿಕ್ಕಕ್ಳ ಏನ್ ದೊಡ್ಡೊರ ಬರಿ ಎಲ್ಲಾ ಜಂಕ್ ಫುಡ್ ಜಂಕ್ ಫುಡ್
ಹಾ ಮತ್ತೆ ಏನ್ ಗೊತ್ತಾ ಈಗ ನಾರಿನ ಅಂಶ ಬೇಕು ಅಂತ ಹೇಳ್ಬಿ ಬೇಸಿಗೆ ಕಾಲದಲ್ಲಿ ನುಗ್ಗೆಕಾಯಿ ಜಾಸ್ತಿ ಬರುತ್ತೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಹ ಊಟ ಜಾಸ್ತಿ ತಿನ್ನಲ್ಲ ನೀರ್ ಜಾಸ್ತಿ ಕುಡಿತಾರ ನೋಡು ಅವಾಗ ಆಗ ಏನಾಗುತ್ತೆ ಹಾ ಆಯ್ ಜೀರ್ಣ ಕ್ರಿಯೆ ಚೆನ್ನಾಗ ಆಗಲ್ಲ ಅವವಾಗ ನಮ್ಗೆ ನಾರಿನ ಅಂಶ ಜಾಸ್ತಿ ಬೇಕಾಗಿರುತ್ತೆ ಯಾಕಂದ್ರೆ ಅಲ್ಲಿ ಈಗ ಹೊರಗಡೆ ಎಲ್ಲ ಹೋಗ್ತಿವಲ್ಲ ಅವಾಗ ಅವ ಪ್ರಕೃತಿನೇ ನುಗ್ಗೆಕಾಯಿನ ಚೆನ್ನಾಗ ಕೊಡುತ್ತೆ ಹಾಟ್ ಟೈಮ ಅಲ್ಲಿ ನೀವು ನೋಡಿ ಎಲ್ಲಾದ್ರೂ ನೋಡು ಬೇಸಗೆ ಟೈಮ್ ಅಲ್ಲಿ ನುಗೆಕಾಯಿ ಈ ಜನಗಳು ಏನಂತಾರೆ ಗೊತ್ತ ಅಯ್ಯೋ ಈ ಬ್ಲೆ ಆ ನುಗೆಕಾಯಿ ತಿಂದ್ರೆ ಎಷ್ಟು ಒಡೆ ತನ ಹಿಂಗ ಮಾತಾಡ್ತಾರೆ ಅದ ತಿಳ್ಕೊಂಡವರು ಆ ಟೈಮಲ್ಲಿ ಏನೇನು ಸಿಗುತ್ತೋ ತಿಂತಾರೆ ಮತ್ತೆ ತಿರಗಾ ಈಗ ಮಾವಿನ ಹಣ್ಣಿನ ಸೀಸನ್ನು ಮತ್ತೆ ತಿರಗಾ ಇದು ನೀರ್ಲ ಹಣ್ಣಿನ ಸೀಸನ್ ಎರಡನ್ನು ತಿನ್ಬೇಕು ಹ್ಮ್ ಈಗೇನಾದ್ರು ಮಾ ಹ್ಮ ಹ್ಮ ತಿಂದೆ ಆದ್ರೆ ಈಗ ನೀನ್ ತಿನ್ನಕ್ ಹೋದ್ರೆ ಏನ್ಡ್ತಾರ ಗೊತ್ತಾ ನೀ ಆ ದಿನ ಮಳೆ ಬಂದು ನೆನ್ ನೀಟ ಹಣ್ಣಾ ಿಲ್ಲಾ ಅದನ್ ತಿಂದ್ರೆ ಅಷ್ಟ ಅದೆಂತವೊ ಜ್ವರ ಬಂದ್ಬರ್ತವೆ ಬಿಸ್ಲು ಜ್ವರ ಬರ್ತಾವೆ ಹ ಹೇಳ್ತಾರೆ ಏನಾದ್ರು ಮಾಡಕ್ ಅದು ಪ್ರಕೃತಿ ಹಾಹಾ ಕೊಟ್ರ ಸಮಯತಿ ಇವರು ಅದನ್ನ ಹ್ಮ್
ಯಾವುದೇ ಹಣ್ಣಿರ್ಲಿ ಇವಾಗ ಹಣ್ಣ ಅದು ಮಾರ್ಕೆಟಿಗೆ ಬಂದೈತಿ ಹಾ ಇ ತಿನ್ಬೇಡ ಅದಕ್ಕೆ ಇಂಜೆಕ್ಷನ್ ಮಾಡಿರ್ತಾರೆ ತಿನ್ಬೇಡ ಅದ್ರಿಂದ ತಿಂದಿ ರೋಗ ಬರುತ್ತೆ ಇನ್ನ ಅದು ಸೀಸನ್ ಬಂದಿಲ್ಲ ಬಂದಾಗ ತಿನ್ನುೂ ಅಂದನು ತಾಂದುು ಹೋಗದು
ಬರೀ ಇದನ್ನ ಹೇಳ್ತಾರ ನೋಡು
ಹ್ಮ ಸೀಸನ್ ಮುಗ್ದು ಹಣ್ಣು ಮುಗಿ ಬೇಕು ಅವಾಗ ತಿನ್ನಕ್ ಬರ್ತರೆ ಅವಾಗ ಇಂಜೆಕ್ಷನ್ ಮಾಡಿದ್ದು ಬರ್ತವೆ
ಹ್ಮ ಅವಾಗ ತಿನ್ನಾಕ್ ಕಾಪಾಡ್ತಾರ ನೋಡು
ಹ್ಮ್ ಅದೇ
ಹ್ಮ ಮತ್ತೆ ನಾವೆಲ್ಲ ಚಿಕ್ಕಕೊರಿದ್ದಾಗ್ ಹಾ ನಾವೆಲ್ಲ ಚಿಕ್ಕೋರಿದ್ವಲ್ಲ ನಾವು ಎಲ್ಲಾ ಒ ಸೆವೆನ್ತ್ ಫಿಫ್ತತ್ ಆಗೆ ಸ್ಕೂಲ್ಗೆ ಹೋಗ್ತಿದ್ವಲ್ಲಾ ಈ ಟೈಮ್ ಅಲ್ಲಿ ರಾಜಾಪಟೆ ಅವ್ರಾ ಇಗ ಹಬ್ಳಸ್ ರಜೆ ಸಿಗದಾ ನೇರಲೇ ಹಣ್ಣಿನ್ ಮರ ಎಲ್ಲಿ ಜನಂತ ಹುಡ್ಕೊಂಡೋಗ್ ಕಣೆ.
ಹೌದಾ ನಿಮ್ಮ್ ಮನೆಯಲ್ಲಿ ಆಯ್ತಾ.
ನಮ್ ಮನನ್ ಇಲ್ಲಾ ಹಿಂಗ್ ಹೊಲ್ಕಳಗ ಇರ್ತ ನೋಡು ಗುಡ್ಡದತ್ರ ಹಿಂಗ ಹೊಲ್ ಗಳಲ್ಲಿ ಬದಿಗಳಲ್ಲಿ ಹಾಕಿರ್ತಾರೆ ನೋಡು. ಹ್ಮ.
ಹೌದು ಅದೇ ಕಣೆ ನಾನ್ ಕೇಳ್ದ ನಿಮ್ ಊರ್ ಕಡೆ ಏನೋ ಕರಡಿ ಕಾಟ ಜಾಸ್ತಿ ಅಂತಲ್ಲ.
ಹು ಹೂ ನೆರ್ಲೆಹಣ್ಣಿನ್ ಕಾಲನಾ ಈಗ್ ಬೇರೆಯ ಮರ್ದಡಲಿ ಇರ್ತವೆ ಕಣೆ, ಒಂದ್ಸಲ ಹೆಂಗಾಗಿತ್ತು ಗೊತ್ತಾ
ಹಾ.
ನಾವು ಹಿಂಗೆ ಹುಡ್ಗಿಯರೆಲ್ಲ ಜೊತ ಆಗಿ ನೆರ್ಲೆ ಹಣ್ಣಿಗೆ ಹೋಗೋಣ ಅಂತ ಹೋಗ್ತಿದ್ದಿ ಕಣೆ ನಾಮಗ್ ಐದನೇ ಕ್ಲಾಸಲ್ಲಿ ಇದ್ವಿ. ಹ್ಮ್. ಅವಾಗ ಮನೇಲೆೆಲ್ಲ ಹೇಳರು, ಏ ಕರಡಿ ಕಾಟ ಹೋಗಬೇಡ್ರಿ ಎಲ್ಲವಾ ಅಂತ. ನಾವ್ ಮಾತು ಕೇಳ್ತಿರ್ಲಿಲ್ಲ. ಸುಮ್ಮನೆ ಹುಡ್ಗೇ ಹುಡ್ಗೇರ್ ಇನ್ನೇಂಗ ಗೊತ್ತಲ್ಲ ಓಡಾಡ್ರ್ತಿವಲ್ಲಾ ಜೊ ತೆ ಮಾಡ್ಕೊಂಡು ಹೋಗ್ಬಿಟ್ ಟ್ವಿ ಅಲ್ಲಿ ಮರ್ಡಡಿಲೇ ಕಲ್ಡಿ ಐತೆ ಕಣೆ ನಾವು ನೋಡ ಇಲ್ಲ ಸುಮ್ನೆ ಮಾತಾಡ್ಕೊಂಡ್ ಹೋಗ್ತಿದ್ದೀವಿ. ಆಮೇಲಿಂದ ಕಳ್ದಿ ನಮಿಗೊಂದಷ್ಟು ದೂರ ಅನ್ಕಳವ ಇನ್ನೇನು ಹತ್ರ ಹೋಗಿದೀವಿ ಹತ್ರನೇ ಇನ್ನೇನು ಕಳ್ಳಿ ಕತ್ತೆತ್ ನೋಡಿದ್ರೆ ನಮ್ಮನ್ನ ಅನಿಸ್ತಾ ಇದ್ವಿ. ಆ ತರ ಇತ್ತು ಹಾ ಆಮೇಲಿಂದ ನ ನಾವ್ ನೋಡ್ಕೊಂಡ್ ಬಿಟ್ವಿ ಏ ಕಳ್ಳಿ ಐತೆ ಕಣ್ರಿ ಅಂತ ಅಂದಿದ್ದೆ ಶಿವಾಯ ಕಣಪ್ಪ ಹ ಹ ಓಡು ಓಡು ಓಡು ಯಾರ ಸಮ ನೀನ್ ಬಾರೆ ನೀನ್ ಬಾರೆ ಅಂತ ಯಾದಿ ಏನ್ ಹೇಳಂಗಿಲ್ಲ ಯಾಕಂದ್ರೆ ಮಾತಾಡಿದ್ರೆ ಎಲ್ ಹಿಂದೆನೋ ಬರುತ್ತೆ ಅಂತ.
ಅವ್ ಕಚ್ತಾವ
ಹ್ಮ ಫುಲ್ ಜೋರಾಗ ಓಡ್ ಬಂದೆ ಬಿಟ್ವಿ ಕಣವ್ವ. ಆಮೇಲೆ ನೇರ್ಳೆ ಹಣ್ಣು. ಸುದ್ದಿಗ್ ಹೋಗಿಲ್ಲ ನೋಡು ನಾವು. ಅವು ಸೀಸನ್ ಅಲ್ಲ ಇವಾಗ್
ರೆಡಿ ಇಯ್ ಅವುವು ಓ ಮೋಸಾನ ತಿಂತಾವ?
ಹ್ಮ್ ಅವು ಸಸ್ಯಾರಿನೂ ಹೌದು ಮಾಂಸಹಾರಿನೂ ಹೌದು ಅವು. ಗೊದ್ದೆ ಎಲ್ಲಾ ಹೆಂಗ್ ತಿಂತಾವ್ ಗೊತ್ತಾ ಈ ಈಗ ಮಳೆ ಸೀಸನ್ ಅಲ್ಲಿ ಗೊದ್ದಗಳೆದ್ದಿರ್ತವೆ ಗೊತ್ತಾ ನಿಂಗೆ ಹೊಲ್ಗುಳಾಗೆ ಗೊದ್ದುದ್ ಗೂಡು ಇಲ್ಲಾ ಕೆದ್ರು ಬಿಟ್ಟು ಗೊದ್ದ ಹೆಂಗ್ ತಿಂತಾವ್ ಗೊತ್ತ ನೋಡ್ಬೇಕ್ ನೀನು.
ಅಂದ್ರೆ ಅವ್ ಕರಡಿ ಜಾಸ್ತಿ ಗುಡ್ಡಿಡ್ ಪ್ರೊವಿಶಿ ಎಲ್ಲಿರುತ್ತೊ ಅಲ್ಲಿರ್ತಾವ ಅವು?
ಹ್ಮ್ ಅಲ್ಲಿರ್ತವೆ ಮತ್ತಿರ್ಗ ಈ ಅಳಸಿನಣ್ಣಿನ್ ಮರಗುಳು ಜಾಸ್ತಿ ಇರ್ತವಲ್ಲ ಅದೇ ಈ ಅಳ್ಸಿನ ಹಣ್ಣಿನ್ ತೋಟಗುಳು ಇರ್ತವೆ ನೋಡು ಅಲ್ಲಿ ವಾಸ್ ನೆಗೆ ಎಲ್ಲಿದ್ರು ಬಂದ್ ಬಿಡ್ತಾವೆ ಅವು. ಅವ್ ಹಲ್ಸಿನ್ ಹಣ್ಣಿಂದು ಸಿಕ್ಕಾಪಟ್ಟೆ ವಾಸ್ನೆನ ಎಲ್ಲಿದ್ರು ಬಂದ್ಬಿಡ್ ತವೆೇ. ಅವ್ ಹೋಗದೇ ಇಲ್ಲ ಆವಣ್ಣು ಕಾಲಿ ಆಗೋ ಮಟ್ಟ ಅಲ್ಲೇ ತವೆೇ
ನಿಮ್ ಕಡೆ ಹಲ್ಸಿನಣ್ಣು ಜಾಸ್ತಿ ಅಲ.
ಹ್ಮ್, ಹಳ್ಸಿನಣ್ಣು ಜಾಸ್ತಿ ಕಣೆ ನಮ್ ಕಡೇ ಹ್ಮ್. ಮತ್ತೆ ಹಿಂಗೆ ಒಂದ್ಸಲ ಹೆಂಗ ಆಗ್ಬಿಟ್ಟಿತ್ತು ಗೊತ್ತಾ, ಹಾ ಹಾ ಹಾ ನಮ್ ಸೈಡ್ ಬೆಳತಾರೆ ಎಲ್ಲಾರೂ, ಎಲ್ಲಾ ಒಬ್ಬ ಬದಿಲಿ ಒಂದ್ ಆಕೊಂಡೆ ಇರ್ತಾರೆ ಯಾಕಂದ್ರೆ ಮನಗ್ ತಿನ್ನಕಾದ್ರು ಆಗ್ಲಿ ಅಂತ. ಬದಿಗೊಂದ್ ಹಾಕೊಂಡಿರ್ತಾರೆ. ಹಾ ಒಂದ್ಸಲ ಹೆಂಗಾಗಿ ತ್ತು ಗೊತ್ತಾ? ಹಾ ಚಿ ನಮ್ದು ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ ಅಂತ ಐತೆ, ಕೇಳಿದ್ಯಾ?
ಕೇಳಿಲ್ಲ ಹೇಳು.
ಹಾ ಜೋಗಿ ಮಟ್ಟಿಲಿ ಒಂದು ಕರಡಿ ಇತ್ತು ಕಣೆ. ಅದಲ್ಲೇ ತುಂಬಾ ವಯಸ್ಸಾಗಿತ್ತು. ಅದು ಕಳ್ಳದಿ ಇತ್ತು, ಹ್ಮ್ ಅದು ಅಲ್ಲಿ ಅದೇ ನೋಡಕ್ ಹೋಗ್ತಾರಲ್ಲ ಪ್ರವಾಸಿ ಗರು. ಅದು ಬೆಳ ಬೆಳಗ್ಗೆನೆ ಒಂದ್ ನಾಲ್ಕು ಗಂಟೆ ಹಂಗೆ ಐದ್ ಗಂಟೆಂ ಹೋದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೇ ಮಂಜು ಕವಿದಾ ವಾತಾವರಣ ಇರುತ್ತಾ.
ಹಾ
ಅದನ್ ನೋಡ ತುಂಬಾ ಚೆನ್ನಾಗಿರುತ್ತೆ, ಅದು ನೋಡಕೆ ಹೋಗೋರೆ, ಒಬ್ರು ಸರ್ ಕಣೆ ಅವರು ಪಾಪ, ಇನ್ನು ಎಂಗು, ಅಷ್ಟು ಏನ್ ಏ ಜಾಗದೆಲ್ಲ ಟು ಆತರ ಏಜಿತ್ತು, ಅವ್ರನ್ನ ಕಲ್ಡಿ ಹ ಇವ್ರು ಏನು ಮಾಡೇ ಇಲ್ಲ ಪಾಪ, ಇವ್ರು ಪಾಡಿಗೆ ಅವ್ರು ನೋಡ್ತಾ ಇದಾರೆ, ಆ ಕಲ್ಡಿ ಬಂದಿರೋದು ಇವ್ರು ನೋಡಿಲ್ಲ. ಎಂಗ ತಿಂದೆ ಅಂದ್ರೆ
ಓ ಅವರ್ನ ಸರ್ನಾ
ಹ್ಮ್ ಅವ್ರು ಬಾಡಿಲ್ ಏನು ಮಾಡಿಲ್ವೆ, ಅವ್ರು ಅದ್ರ ಜೊತೆ ಜಗಳ ಮಾಡ್ತಾ ಇದಾರೆ ಬಿಡಿಸಕೋಳಕೆ. ಅದು ಹಿಂಗ್ ಬಾಯಿ ಹಾಕಿ ಇದು ಫೇಸ್ ಐತಲ್ಲ ಫೇಸ್ ನ ಹಿಂಗ್ ಇ ಅರ್ಧ ಕನ ದೊಕ್ಕ್ಂಮ್ಬಿಟ್ಟತಿ.
ಅಯ್ಯೋ ಪಾಪಾ
ಹುಂ ಅದ್ರೂ ಅದ್ರೂ ಜಾಸ್ತಿ ಉಗರು ಇರ್ತವಲ್ಲ ಅದು ಉಗ್ರಲ್ಲೇ ಇದು ಮಾಡದು ಜಾಸ್ತಿಯಾ.
ಹಾ
ಹಾ ಹಿಂಗ ಬಾಯಿ ಹಾಕಿ ಕಿತ್ ಬಿಟ್ಟೈತಿ ಈಗ ತೀರ ಹಣ್ಣದನ್ನ ನಾವಿಂಗೆ ಕೈಯಕ್ ಕೀಳಲ್ಲಾ ಅರ್ಧವ ಏನ್ ಹ್ಮ ಹ ಒಂತರ ಕಿಟ್ಪಿಟಾ ತಕೊಂಡು ಎಷ್ಟು ಜಗಳಾ ಮಾಡ ಮಾಡಿದ್ರು ಎಷ್ಟು ಸಾಹಸ ಮಾಡಿದ್ರು ಬಿಡಿಸ್ಕೊಳಕ್ ಆಗ್ತಿಲ್ಲ ಅದ್ರ ಉಗುರು ತುಂಬಾ ಗಟ್ಟಿ ಇರ್ತಾವೆ ಅದ್ರ ರಕ್ಷಣನೇ ಅದರ ಉಗುರು ಹ್ಮ್ ಹ್ಮ್ ಅದು ಬೆಂಕಿಗೆ ಹೇದರು ಮತ್ತೆ ಹೇಳ್ಬೇಕು ಅಂದ್ರೆ ಹ್ಮ್ ಅದ್ರ ಮೈ ತುಂಬಾ ಕುದಲ ಇರ್ತವಲ್ಲಾ ಬೆಂಕಿ ಹಚ್ಚಿದ್ರೆ ಹೆದರುತೇ ಅದು ಬೆಂಕಿ ಹಚ್ಚಿದರು ಆದ್ರು ಸಮೇತ ಅದು ಇದಾಂಗಂಗಿಲ್ಲ ಕಣೆ ಅಷ್ಟು ರೊಚ್ಚ ಗೆದ್ಬಿಟ್ಟೈತೆ ಅದು ಒಂದೊಂದು ರೊಚ್ಚಿ ಏದ್ದಿರ್ತಾವಲ್ಲ
ಹಾ
ಆತರ ರೊಚ್ಚಿಗ ಏದಾವ ಅಂಗಲ್ಗ ಅಂತು ಹೆಂಗು ತಿಂದಾಕ್ ಬಿಡ್ತು ಅದ್ರೆ ಅಪ್ಪ. ನೀನ್ ನೋಡಿರಂತು ಹೆದರಕೊಂಡು ಇನ್ನೊಂದಸರ್ತಿ ಹೋಗ್
ಯಾರ ಬಿಡ್ಸಕ್ ಹೋಗಿರಲಿಲ್ವಾ ಅವಾಗ
ಅಷ್ಟು ರೊಚ್ಚಿಗೆದೈತೆ ಅದು ಬಿಡ್ಸಾಕೆ ಬೆಂಕಿ ಎಲ್ಲಾ ಹಚ್ಚಿತಿದಾರೆ ಪಟಾಕಿ ಹಸ್ತಿದ್ದಾರೆ ಹೆದರಂಗ್ಗೆ ಇಲ್ಲ ಅದು
ಹಾ
ಹ್ಮ್ ಅಷ್ಟು ಇದು ಮಾಡ್ತೈತೆ ಆಮೇಲೆ ಇತ್ತ
ಓ ಕರಡಿ ಇದ್ ಕಡೆ ಪಾಪ ಚಿಕ್ ಮಕ್ಳು ಎಲ್ಲಾ ಬಿಡೋದ್ಕೆ ಕಷ್ಟ ಅಲ್ಲ ಹೊರಗಡೆ ಅವ್ರ್ ನ?
ಹ್ಮ್ ತುಂಬಾ ಕಷ್ಟ ಕಣೆ ಆಮೇಲ್ ಶೂಟ್ ಮಾಡಿ ಸಾಯ್ಸಿದ್ರು ಅದುನ್ನ ಸತ್
ಹೌದಾ ಪಾಪ.
ಹ್ಮ್ ಹಾಂ ಹಾಂ ಅದೆಯಾ ಅದು ಕೇಸ್ ಆಗಿತ್ತು ಅದೇ ಕರಡಿ ಶೂಟ್ ಮಾಡಿ ಸಾಯಸಿದ್ದಾರೆ ಅಂತ್ ಹೇಳ್ಬಿಟ್ಟು ಹಾಂ ಆಮೇಲಿಂ ಆ ಅದೇ ಆತ್ಮರಕ್ಷಣೆಗೆ ನಾವು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ನಮ್ಮ ಆತ್ ಮ ರಕ್ಷಣೆಗೆ ಅವ್ ಸೋ ಹಂಗಾಗಿ ಆ ಕೇಸ್ನ ಕ್ಲೋಸ್ ಮಾಡಿದ್ರು. ಇವಾಗ ನಮ್ ಊರ್ ಕಡೆ ಈಗ್ಲೂ ಮನ್ ಮನ್ನೆ ಮೊನ್ನೆ ತಾನೆ ಹಿಂಗೆ ವಾಕಿಂಗ್ ಹೋಗಿದ್ವಿ ಕಣೆ ಬೆಳಗಿನ್ ಜಾವ ಒಂದ ಐದ್ ಗಂಟೆ ಹಂಗೆ
ಹಾಂ
ಫೀಲ್ಡ್ ಅಲ್ ಐತೆ ಎದ್ರಂಗೆ ಇಲ್ಲ ಅಷ್ಟೊಂದ್ ಜನ ಕೇಕ್ ಹಾಕ್ತಿದ್ದಾರೆ. ನಾಯ್ಗುಳು ಬೊಗುಳ್ತಾ ಇದ್ದಾವೆ ಸು ಸುಮ್ನೆ ಓಡೋಗ್ತೈತೆ ವಿನಃ ಒಂದ್ ಚೂರು ಎದ್ರಂಗೆ ಇಲ್ಲ ಅದು. ಅಪ್ಪಪ್ಪ. ಹ್ಮ.
ಒಂದು ಕಷ್ಟ ಬಿಡವ ಹಂಗೆಲ್ಲಾರು ಪ್ರಾಣಿಗಳಿದ್ರೆ.
ಹ್ಮ್ ಅದ್ ಹೆದ್ರೋದೆ ಇಲ್ಲ ಕಣೆ ಬಾರಿ
ಹ್ಮ್ ಸರಿ ಹುಷಾರಾಗಿ ನೀನು ಹೋದಾಗ ಮತ್ತೆ ಮತ್ತೆ ಮಾಡ್ತೀನಿ ನಾನು.
ಹ್ಮ ಸರಿ ಆಯ್ತು ಕಣವ್ವ ಇಡನಾ.
ಹಾ ಸರಿ
ಬಾಯ್.